ಹ್ಮ
ಎಷ್ಟಧ ಪ್ರಶ್ನೆ
ಸಡಿ ಹಲೋ
ಹಲೋ
ಹಾ ಹೇಳ
ಊಟ ಮಾಡಿದೆ
ಹ್ಮ್ ಹ್ಮ
ಅದು ಇರಲಿಲ್ಲ ಎಲ್ಲಿ ಹೋಗಿದ್ದು
ಇಲ್ಲಿ
ಅಾವ ಕ ರೀತ ನ ಬೈಕ್ ನ ಕಧೆ
ಹಾ
ಹಸಲಿ
ಹಲಿಲ್ಲ ಅಗ್ನಿಶಾವಕ ತ
ಬರತ
ಮಳೆ ಬರತದಾ
ಹ ಮದು ಬರ ತುಲ್ಲ
ಇಲ್ಲಿ ಬಂತ ಸ್ವಲ್ಪು ಆಮೇಲ್ ನಿಂತು
ಜಾಸ್ತಿ ಬರತಿ
ಜಾಸ್ತಿ
ಹ್ಮ್ ಇವಾಗ ಜಸ್ ಜಾಸ್ತಿ ಬರ
ಹ್ಮ್
ಹಾ
ಹ್ಮ್ ಕೆವಸ್ತ ಮತ್ತೆಂಗರ್ಸ
ಹಾ
ನಾಳೆ ಹೆಂಗ ಕಡೆ ಹೋಮ
ಹದ
ಹಾ ಬೀ ಗುಡಗಂತಾರ
ಬಿ ಗೋಡೆ
ಹ್ಮ್
ಎ ಕ
ನ್ ಐತೆಂತ ಪಾರದುು
ನಡು ಹ ಒಂದ ಹೋಗಿ ಆಕಡೆ ಹೋದ ಹ್ೀವಿದ್ರಲ್ಲ
ಹ್ಮ್
ಹ್ಮ
ನಿನ್ ನಂಬರ್ ಹೇಳ ಇದು ನಿನ್ ನಂಬರ್ ಹೇಳ ಸಂದೀಪನ್ ಫೋನ್ ಹಸ್ತೀನಿ ನೀನ್
ನಂದುು ಇೇ ಇದೆ
ಹಾ ಸಂದೀಪ ಅವರು ಅಕ್ಕ ಬಂದಿಲ್ಲ ಅವಂಗಾರ ಬರ್ಲಿ ಸ್ವಲ್ಪ
ಇವರಿಗೆ ಹೇಳಳ್ಳ
ಈಗ ಬಾರಿ ಈಗ ಹೇಳರು ಟೈಪ್ ಮಾಡಿರ ನೀದು ಮುಗ್ದಿಂದ ಹಾಸ್ತೀನಿ
ಹೇಳಳ್ಳೆ
ಹೇಳವ
ಏಟ್ ಸೆವೆನ್
ಎಡ್ಸನ್
ಕೋರಟ್
ೋರ ಟ್
ಡಬಲ್ ಜೀರೋ
ಡಬಲ್ ಜೀರೋ
ಆಯ್ತೀರಾ
ಫೈವ್ ಜೀರೋ
ಸಿಕ್ಸ್ಫೈ್
ಸಿಕ್ಸ್ ಫೈವ್
ಹಾ
ಅವಂಗಾರ ಬರ್ಲಾರ ಅಕ್ಕ ಒಂದು ಬಂದಿಲ್ಲ ಅವಂಗ ಯೂಸೇ ಮಾಡಲ್ಲ ಏನ್ಣ
ಏ ಸೆವೆನ್ ೋರ್ ಟ್ ಡಲ್ ಜರೋಫೈ್ ಜೀೋ ಸಿಕ್ಸ್ ಫ್
ಎ ಡಲ್ ಜರೋ ಫ್ ಜೀರೋ ಸಿಸ್ ಫ್
ಒಂದ್ ನಿಮಿಷ ಒಂದ್ ನಿಮಷ ಬ ಕರೆಕ್ಟ್ ಮಾಡಿ ತ ಪಾಸ್ಟ್ ಬಂದ ನಿ ನಿಂಂತಿತ್ತು ಅದಾನಿ ನಲ್ಲವ ಬಧೆ ಲಕ್ಕಡ ಮಾಡಿ ಹಾ
ಸಂದೀಪ ನಂಬರ್ ಹೇಳಳ
ಹ್ಮ್ ಇವಾಗ ಇ ಆಮೇ ಒಂತಸ್ತನ
ನೀ ಹಗೆ ಹಸು ಇಲ್ಲ ನಾನ ಹಚ್ತೆ
ನಸ್ತಿ ನಸ್ತಿ ಹಂದು ದಿವಸಕ್ಕೆ ಟಂತ
ಹ ಮೂರ್ ಮುಗಿಸಾನ ಯಾರು ನನ್ಕೂರಾನ ಮಾತಾನೇ
ಹ್ಮ
ಹ ನೀನೇ ಹತ್ ನಂಬ್ರ ಹತ್ ನೋಡ್ತ
ಹೌದ ಅ ಇನ್ನೊಂದು್ ಐ ಡಿ ಇದದೆ ಬರೋ ಒ ಪೇಮೆಂಟ್ ಆಪ್ಷನ್ ಪೇ ಡ್ ಆಗದ
ಏಟ್ ಜೀರೋ
ನಿಗ ಎಷ್ಟಿದ್ದಾರೆ ಏನ್ ಕೇಳಲ್ಲ ಆಮೇಲೆ ಟೈಪ್ ಮಾಡ ಟೈಪ್ ಮಾಡಿ ವಾಟ್ಸಪ್ಗೆ ಕಳಸೋಣ
ಹ್ಮ್
ಹಾ ವಾಪಿ ಮಾಡಿ ಹಸ್ತನೆ ನಂಗೆ ಮತ್ತೆಲ್ಲಿ ಟೈಪ್ ಮಾಡ್ಕ ಇಲ್ಲ ಟೈಪ್ ಮಾಡಿ ವಾಟ್ಸಆಪ್ ಕಲ್ಸ ಕಾಲ್ ಮಾಡಿಕ ಆಸಪಟ್
ಹ್ಮ್ ವಾಯಜಿ ಬರಕತ್ತಪಲ್ಲ ಅವದು
ಹಾ
ಫೈ ಜಿ ಬರಕ್ಕದ ನೆಟ್ ಎಲ್ಲ
ಇವಾಗ
ಹ್ಮ್ ದಿನಭರಲು ಜೀವಲ್ಲ ಪೈಜೆ
ಹ್ಮ್ ಇವತ್ ಬರತ್ತದಾ
ಹ್ಮ್
ಕೆಟರಸ್ಮರುನ್ ಕ ಮತ್ತಲ್ಲ
ಆ ಜಗಕತಫುಲ್ ಸ್ಪೀಡ್
ಅಲ್ಲಿ ಹಸ್ಟಲ್ ಕ್ಯಾನ್ಸಲ್ ಆಗ್ಯದ ಅಂತಲ್ಲ
ಎಸ್ಸಿ ಎಸ್ಟಿ
ಅದ ಇವಾಗ ಕ್ಯಾನ್ಸಲ್ ಏನ ನೀ ಯಾರು ಇಾರಂಗಿಲ್ಲ ಯಾರು ಇರಿಲ್ಲ ನೀವ
ಹ್ಮ್
ಆರಲ್ಲ ಕ್ಯಲ್ ಚ ಅದಗಾರ
ನಾಳೆ ಹೋದಾರಂತೆ
ಹ್ಮ್ ತಾಡ ಚಂದ ಮಾಡಡ್ಯಾರಲ್ಲಿ ಕ್ಯಾನ್ಸಲ್ ಮಾಡಿದ್ದು
ಹ್ಮ್
ಅದ ಮ್ಯಾಗ ತಿದ ಬರೇ ನಡ್ಕನ್ ಕುೂಡ್ತು ಅದ ಇನ್ನೊಂದ್ರಲ್ಲ ಆಶೀರ್ವಾದ್ರ ಬಗ್ಲ
ಹ್ಮ್
ಅಲ್ಲಿ ಹದುದು ಹ್ಮ್ ಮೂರಲ್ಲ ಅಷ್ಟಲ್ಲ ಹುಡುಗರು ಅಲ್ಲಿ ಎಷ್ಟ ಸ ಬ್ರೋ ಹೋಗಿಲ್ಲಾನ ಅನ್ಸುತ್ತೆನಲ್ಲಿ
ಹ್ಮ್ ಹ್ಮ್
ಹ್ಮ ಮೂರ ಅವ ಇನ್ನೊಂದು ಅದ ಫುಲ್ ಸನ್ಯದ ಅದು ಹುಡುಗಿರ ಅಷ್ಟ್ರಲ್ಕ್ಕೆ ಅದುಂದು ಬಂದ ಮಾಡಡಬೇಕು ಗರ್ಮಟ್ ಅಧಿಕ ಕ್ಲಾಸ್ ಬ ಅವರ
ಹಂಗಂತಿಯಾ
ಹ್ಮ
ನೀಿಯಲ್ ಹಸತೆ
ಮೈನೋರಿಟಿಿಯ
ಆಗ್ಲಿಕ್ಕಂದ್ರೆ
ಬಸಾಮ
ಹ್ಮ್
ಹ್ಮ್
ಬಸೆ ಮಾರ್ಚ್ರ ಇಲ್ಲ ಬಾ
ಅಯಸಮ ಮಾಡಟಸ್ನೆ
ಹ್ಮ್
ನೋಡ ಮೈನಾರಿಟಿ ಊಟ ಚಂದ ಮಾಡ್ತಾರ ಅಂತ ಅಷ್ಟೆ ಊಟ ಕ್ಲೀನ್ ಅದಲ್ಲ ಅದಕ್ಕೆ ಹದ್ ಮಾ ಐತಂದ್ರ ಅಲ್ಲೇ ಇರ್ತನಿ ಒಂದೊಂದ್ಸತಿ ಇಲ್ಲಿಗ ಒಂದು ಇಲ್ಲೇ ಮಲ್ಕೊತೀನಿ ನೋಡ್ಕ ನ ಆತ ಇ ಕೊಟ್ರ ಆತದ ಇವಾಗೇ ಕೊಟ್ರ ಆತದ
ಹ್ಮ್
ಹ ಪಡವಲಲ್ಲಾ ನ ಮಾಮಲಿ ಎಳ ವಲಯತ್ ಹೇಳಿದ್ ರಾತ್ರಿವಗೆ
ಪಿಚರ್ ಕಂತನಿ ಪಿಚರ್ ಕತ್ತಾಗ
ಯವು
ಯಾವವುದರ ಪಿಕ್ಚರ ಚರೋ
ಯಾವಾಗ ನನ್ಗೇನು ಗೊತ್ತದ ನಾವು ಸುಮ್ಮನೆ ಇಷ್ಟ ಬಂದ ನಡ್ಕ ಕೊಡ್ತ ಯಾವವು ಬರ್ತಾವವು
ನಿ ಯಾವದ್ರ
ಎನ್ ಎಂತ ಹೋಗ್ಬೇಕು ನೀನು ವಿ
ರೊಮ್ಯಾಂಟಿಕ್
ಹಾ
ರೋಮಿಯಂಟಕ್
ರೊಮ್ಯಾಂಟಿಕ್ ಅಂದ್ರೆ ಹಯಕಂತ ಇಲ್ಲ ನ ಬ ಬರೀ ಇಂತ ನಂಬಬೋದು ಆರರ ಮತ್ತೆ ಮಾಸ್ಟರ್ಸ್ ಅವು ಎಲ್ಲಾರ ತಗಂತ ನ
ಹ್ಮ್್ಮ ಬೆ ಬದುಟ
ಟ್ವೆಂಟಿ ನೈನ್ ಇಲ್ಲ ಅಂದ್ರ
ಹ್ಮ್
ಟ್ವೆಂಟಿ ನೈನ್
ಅದೇ ಅದೋ
ಮೂ
ಕಡೆ ಫೈವ್ ಜಿ ಫೋರ್ ಜಿ ಬಂತ
ಹಾಗೆ ಆಯ್ತು ಊರಿವಾಗ ಅ ಗತ್ತಾ
ಯಾಕ
ಇುವ ಚಾರಾ
ಹ್ಮ್
ಚರ್ತಕ್ಕೆ
ನ ಯಾಕ
ಹ್ಮ್ ನಾಯತು
ಹ್ಮ್ ಹ್ಮ್
ಹಗರ ಹಬ್ಬ ಪುರ ಅಲ್ಲಿ ಅಲ್ಲ ಅಲ್ಲಿ ಅ ಬೇಗಡುಪ ಅಲ್ಲಿ ಹಾಸ್ಟೆಲ್ ನೋಡ ಅಲ್ಲಿ ಬೀಗಡುಪ ಹಾಸ್ಟೆಲ್ ನೋಡ
ಅದ ಯಾವ್ದ ಬಾಯ್ಸ್ ಹಸ್ಟಲ್ಂತಲ್ಲ ಬಾಯ್ಸ್ ಕಾಲೇಜ್ ಅಂತಲ್ಲ ಡಿಗ್ರಿ
ಹ ಅದು ಅಲ್ಲಿ ಗ್ರೌಂಡ್ ಗ್ರೌಂಡ್ ರೌಂಡ ಅದ
ಹ್ಮ್
ದೊಡ್ಡ ಗ್ರೌಂಡ್ ಅಲ್ಲ ಗ್ರೌಂಡ್ ಪಕ್ಕಲಾಗಿ ಯಾವ ಗ್ರೌಂಡ್ ಎಲ್ಲ ಒಂದೇ ಸೈಡ್ ಅವ ಹಾಸ್ಟೆಲ್ ಡಿಗ್ರಿ ಕಾಲೇಜ್ ಎಲ್ಲ ಸಲ್ಲಯಾವನ ಅದಕ್ಕೆಣ
ಹ್ಮ್
ಒಬ್ಬೊಬ್ಬರಿಗೆ ಫುಲ್ ಇದಾಗಿ ಇರ್ತದ ಓದ ಓದ್ತಾವ್ ನೋಡು ಓದವ್ರಿಗೆ ಅಂತವ್ರಿಗೆ
ಹ್ಮ್
ಅಂತವ್ರ ಎಲ್ಲ ಚಂದಾಗಿರತ್ತ ಅದ ಓದ ಹೊಸ ರೂಮ್ ಹೊಸ ಇರ್ತ ತ್ತರ ಇಲ್ಲಿದ್ದವಿಗೆ ಮತ್ತೆ ಇಲ್ಲಿ ಯಾರ್ ನೋಡರ್ಲ್ಲಲ್ಲ ಅಂತ ಉಡಿಯರಲ್ಲ ಅಂತಂದ್ರೆ ಆಹಬಬ್ರೀ ಎಲ್ಲ ಇದಾಗಿರದು ಹಾಸಟಲ್ಲ ಪುಡ್ತಾರ ನಡಬ್ಬ ಬಟ
ಎ
ಹ
ಏನ್ ಮಾಡ್ತ
ವಿಶಾಲವು ಹೆಂಗ್ ಮಾಡ್ತಾವಂತ
ಹ ಅಕಡೆ ಹಸ್ಲ ಪಿಯುಸಿ ಅಸ್ಲ
ಪಿ ಸಿ ಅಷ್ಟ ಅಲ್ಲಿ ಇನ್ನೊಂದು ಆಕಡೆಲ್ಲ ಅಷ್ಟು
ಬಾಗಲ ಗದ
ಹ್ಮ್ ತಡ್ ತಡಿ ನಮ ದೋಸ್ತ್ ಹ ತಗತ್ತಾನ
ಹ್ಮ್
ಒಂದೇ ನಿಮಿಷ ಹೇಳತ್ ನೋಗೆ
ಹ್ಮ
ಅ ಎರಡು ದೊಡ್ಡ ದೊಡ್ಡ ವಲ್ ರೂಮ್ ಬಿಲ್ಡಿಂಗ್ ಅಲ್ಲ ದೊಡ ದೊಡ್ ಆ ಕಡೆ ಒನ್ ಈ ಕಡೆ ಒಂದು ಅಲ್ಲ ಬಿಲ್ಡಿಂಗ್
ಹಾ
ಮೂರ ಅವ ಇಲ್ಲ ಮೂರ ಅವ ಏ ಎರಡ ಅವ ಬಿಲ್ಡಿಂಗ್ ಇಲ್ಲಿ
ಏನುದು
ಅದೇ ಪಿು ಸಿ ಹಸ್ಟೆಲನ್ಲ್ಲ
ಹಾ
ಅಲ್ಲಿ ಒಂದ್ ಹಾಸ್ಟೆಲ್ ಹೋಗ್ಯದೇನ ಅಷ್ಟೆ ಒಂದೇ ಹಾಸ್ಟೆಲ್ದವ್ರು ಕಳಸ್ಯಾರನ ಅಲ್ಲಿ
ಮಂಗನ್
ವತಿಲ
ಹ್ಮ ಹ
ಮತ್ತ ವಿಶಾಲ್ ಅವರೆಲ್ಲಾ ಅರುಣ್ ಕುಮಾರ್ ಅವರು ಈ ಈ ಕಡೆ ಅಷ್ಟನಾಗಿದ್ರ ಅ
ಹ್ಮ
ಮತ್ತೆ ಅರುಣ್ ಕುಮಾರ ವಿಶಾಲ್ ಅವರೆಲ್ಲ ಒಂದೇ ಅಷ್ಟಲ್ಲಲ್ಲ
ಇಲ್ಲ ಅರುಣವ ತ ಗರೆ ಇಲ್ಲ
ಹ್ಮ
ವಿಷಯಲು ಹ ಬೇರೆ ಅಷ್ಟಲ್
ಹಾ ಅದು ಬಗ್ಲಗಾರಲ್ಲಿ ಇನ್ನೊಂದ ಅದ
ಹಾ
ಹ್ಮ್
ಇ ಆಯ ಹತ
ಹ
ನಾಳೆ ಹೊತರ
ನಾಳೆ ಶಿಫ್ಟಾ ನಾಳೆ
ಹ್ಮ
ಅಂದ್ರೆ ಅರುಣ್ ಕುಮಾರ್ ಎಲ್ಲಾ ಹಓದ್ತಾರ ಆ ಕಡೆ
ಅಕಡೆ
ರೂಮ್ ಏನ್ ಕ್ಯಾನ್ಸರ್ದ ಏಟೆ ಹಾಕ್ತಾರ ಅಂತ ಏನ್ ಬಂದು
ಹ್ಮ್ ಮಂದ ಮಾಡ್ತಾರ
ಅವದ ಬಿ ಸಿ ಮಾಸ್ಟರ್ ಮಾಡ್ಕಂತ ಹಯ್ತು ರೆಕಮೆಂಡ್ ಮೇಲ್ ರೆಕಮೆಂಡ್ ಮಾಡ ಅವ ಒಂದು ಬಿ ಸಿ ಎ್ ಹಸ್ಟಲ್ ಮಾಡ್ಕಂತ
ಹಾ ಅಟ್ರೆನ್ಲ್ಲಿ ಬಿ ಸಿ ಎಮ ನಟ್ರ ದ ಲ
ಇಲ್ಲ ಇಲ್ಲ ಸರಿ ಸರಿ ನಾನು ಆಮೇಲ್ ಆಮೇಲೆ ಮಾಡ್ತೀನಿ ತಗ ಒಂದು ಹಮ್ದು ಫ್ರೆಂಡ್ ಫ್ರೆಂಡ್ ಆತಾನ ಒಂದ್ ಎರಡು ನಿಮಿಷ ಆತ ನಮ್ಮ ಫ್ರೆಂಡ್ಸಾಗ ತಾನೆ ಅಡ್ಮಿಷನ್ಸ್ತನೆ
ನಂಬರ್ ಹಾಕ್ತಿ ನೋಡ ಅದ ಖರ್ಚು
ಹ್ಮ
ಹ